ಹಲೋ ಏನಿಲ್ಲಬ್ರ ನೀವೇನ್ ಮಾಡಕಿದರು. ಆರಾಮಿದೀನ್ ಬ್ರ ಊಟ ಆಯ್ತಾ.
ಊಟ ಆಯ್ತು ಬ್ರಾ ನಿಮ್ದು ಬ್ರಾ.
ನಮ್ದು ಆಯ್ತಬ್ರ.
ಹ ಆರಾಮದ ಇಲ್ಬ್ರ.
ಹ್ಮ ಆರಾಮಿದೀ ಇಬ್ರು ಮನೇಲಿ ಏನ್ ಮಾಡಿದ್ರು.
ಏನಿಲ್ಲಾ ಬ್ರೋ ಈಗ ಇಲ್ಲಿ ಆ ಹೋಟಲ್ ಹೇಳ್ತಂತ ಬಂದಿ.
ಹೌದಾ.
ಎಲ್ಲಿದರ. ಬ್ರೊಂ.
ನಾವ ಇಲ್ಲಿ ಸಾಲಿಬಲ್ ಇದ್ದೇೋಗರು.
ಆ ಬ್ರೋ ಇಷ್ಟಕತ್. ಮಲ್ಲಿ ಸಾಲೆ ಮಲೆ ಆಬ್ರು.
ಹ್ಮ.
ಆ ಬ್ರೋ ನಾಳೆ ನಾ ಮಸ್ತಿ ಮಲ್ಲಿ ಬಂದಿದ ಬ್ರೋ ನಾವು ಅಲ್ಲೇ ಬರ್ತಾದೀವಿ ತಗೊಲಿ ಬ್ರೊ
ಹ ಅಲ್ಲಿ ದೇವರು ನೋಡಿದ ಇಲ್ಲ ಬ್ರೋ
ಆ ಬ್ರೋ
ದೇವ್ರ ನೋಡಿರಿ
ಹ ಬ್ರೋ ಇಲ್ಲಿ ಸಿಕ್ಕಕಿಂಡಿನಿ ಬ್ರೋ ಬನ್ನಿ ಬ್ರೋ ಮಾತಾಡು ಮಾತಾಡು ಇಲ್ಲ ಮಾತಡು ಇಲ್ಲ ಫೋನ್ ಇಡು ಮಾತಾಡು ಹಲೋ ನಾನಂತು ಸಿಕ್ಕಾಕೊಂಡಿದೀನಿ ಬ್ರೋ ಹೇಳೋ ನಾನು ಅಂತೂ ಸಿಕ್ಕಕಿ ಕೊಂಡಿದಿನಿ ಬೇಬಿ
ಹಾ ಹೇಳ ಬಿಡಣ್ಣ ಅವ್ನ
ನಾ ಏನ್ ಮಾಡ್ತೇನೆ ಎದ್ರಾಗ ಹೋಗಿದ್ದೆ ಕಾಲ್ ಮತ್ತೆ ಎ ಇಲ್ಲ
ಹಲೋ
ಹಲೋ ಹ ಕಟ್ ಮಾಡ್ಬೇಡ ಅಣ್ಣ ನಾನಂತು ಸಿಕ್ಕಿಗಿಕೊಂಡೀನಿ ಬ್ರೋ ಹಲೋ
ಹಲೋ ಈಕಡೆ ಬಾ ಬಾ ಬ್ರೋ
ಹ ಬೇರೆ ಕರಿಬೇಕು ಬ್ರೊ
ಏ ಸಿಕ್ಕಿಬಿಡ್ರಿ ಯಾರು
ನಾ ಸಿಕ್ಕಕಿ ನಾನಂತು ಸಿಕ್ಕಗಿಕೊಂಡಿದೀನಿ ಬ್ರೋ
ಹಲೋ ಬ್ರೋ
ಅಲೋ ಹಾ ಬರ್ತರಿ
ಹಾ
ಅಲೋ ಬ್ರೋ ಹ ಬ್ರೋ
ಆ ಅಣ್ಣೊಂದ್ ಬಿಡಂತ ಕತ್ತಳ
ಹಾ ಬುಟ್ಟಿದರೆ ಬ್ರೋ
ಎಲ್ಲಿದ್ದೀರಾ
ಎ ಇಲ್ಲೇ ಅನಂತವ್ರ ಗುಡಿ ಬಲ್ಲೆ ಇದೀವ ಬ್ರ
ಹೌದಾ
ಹೌದು ಬ್ರೋ
ಮನೆ ಕಡೆ ಏನ್ ಸಮಾಚಾರ
ಏನಿಲ್ಲ ಬ್ರೋ
ಹೌದಾ ಬ್ರೋ
ಹಾ ಬ್ರೋ
ಅವ್ರ ಏನುಕ್ ಇಡೀದಿದ್ರು ನಿನ್ನ ಊಟ ಆಯ್ತ ಬ್ರೋ
ಬಿರ್ಯಾ ಹಯ್
ಏನ್ ಮಾಡತ್ತೆ ಇದಿರಿ ಬ್ರೋ
ಏನಿಲ್ಲ ಬ್ರೋ
ಹೋಮ್ ವರ್ಕ್ ಆಯಿತಾ ಬ್ರೋ
ಹಾ ಆಯಿತು ಬ್ರೋ ನಿಮ್ದು ಬ್ರೋ
ನಮ್ದು ಆಯ್ತು ಬ್ರೋ ಹೋಮ್ ವರ್ಕ್ ಬರ್ದು
ಹ ಬ್ರೋ ಏನ್ ಹೇಳಿ- ಇದ್ರೊಬ್ರೋ ಇವತ್ತು ಹೋಮ್ ವರ್ಕ್
ಪಾಠ ಬರ್ಕಮ್ ಬಾ ಅನ್ನಿ ಇದ್ರು ಬ್ರೋ
ಹ ಬ್ರೋ ಇಲ್ಲೇ ನಾವ ಇಲ್ಲೇ ಇದ್ದೀವಿ ಬ್ರೋ
ಹೌದ ಬ್ರೋ
ಹ್ಮ ಬ್ರೋ
ಯಾವ್ ಸಾರ್ ಬಂದಿದ್ರು ನಿಮ್ ಕ್ಲಾಸ್-
ಹ ಬ್ರೋ ಅದೇ ಎಚ್ ಎಂ ಸರ್ ಬ್ರೋ ಹೊಸ ಸರ್ ಬಂದಿದಾರಲ್ಲ ಬ್ರೋ ಅವ್ರೆ ಬ್ರೋ
ಏನಂದ್ರು ಬ್ರೋ ಅವರು
ಏನಂದಿಲ್ಲ ಬ್ರೋ ನಾವ್ ಇಲ್ಲೇ ವಾಲಿಬಾಲ್ ಹೊರಗ ಇದ ಅಡ್ಕದ ಹೊರ ಇದವಿ ಬ್ರೋ ಅಲ್ಲೇ ದಾವಿಂತ ತಾಣಲ್ಲ ಬ್ರೋ ಅವ್ರಿ ಅವನಿಗೆ ದಾವದ್ ಬ್ರೋ ಅಂತಾನಲ್ಲ ಬ್ರೋ ಅವನ್ ಅವ್ನಿಗೆ ಸರ್ ಆ ಹಿಡಿದು ಹೊಡತಾ ಇದ್ರು ಬ್ರೋ
ಏನುಕ್ ಬ್ರೋ
ಹ ಅವ ಏನಕ್ಕನ್ ಗೊತ್ತಿಲ್ಲ ಬ್ರೋ ನಮ್ಗೆ
ಹೌದ ಬ್ರೋ
ಹ್ಮ್ ಬ್ರೋ
ಹೋಮ್ ವರ್ಕ್ ನಿಮ್ಗೆ ಏನ್ ಹೇಳಿದ್ರು ಬ್ರೋ
ಹ ಹೋಮ್ ವರ್ಕ್ ನಮ್ಗೆ ಏನ್ ಹೇಳಿಲ್ಲ ಬ್ರೋ
ಹೌದಾ ಬ್ರೋ
ಹೂ ಬ್ರೋ
ವಾಲಿಬಾಲ್ ಎಸ್ ಮ್ಯಾಚ್ ಆಡಿ ಬ್ರೋ
ಹಾ ಎರಡು ಮ
ಹೌದಾ ಬ್ರೋ
ಹೂ ಅವ್ರ್
ಯಾರ್ಯಾರ್ ಇದ್ದಿ ಬ್ರೋ
ಹಾ ಬ್ರೋ
ಯಾರ್ಯಾರ್ ಇದ್ರಿ
ಹ ನಾ ಈ ಬಾಳ ಆರು ಹಂತ ಆಡಿದಿ ಬ್ರೋ
ಹೌದ ಬ್ರೋ
ಹೂ ಬ್ರೋ
ಏನಿಕ್ಕೆ ನಿನ್ನೆ ಸಂಜೆ ಬಂದಿಲ್ಲ ನೀವು ಇಲ್ಲಿ
ಆ ನಿನ್ನೆ ಸಂಜೆ ನೀವೇ ಬಂದಿಲ್ಲ ನೋಡು ಬ್ರೋ ನಾವ್ ಬಂದೀವಿ
ನಾವ್ ಬಂದಿದ್ದೇ ಬ್ರೋ ಇಲ್ಲಿ ಅಲ್ಲ್ದೇವರು ಹತ್ರ ಇದ್ದೆ ನಾನು
ಹ ಅಪರೋ ಸ್ವಲ್ಪ ಲೈನ್ ಅಲ್ಲಿ ಇರಿಬರು ಇ ಎ ಅದ ಬೀರೆಕರಿ ಬೂರಕರಿ ಅಏನ ಕುಟ್ಬಿ ತಿನ್ಬೇಕು ಅಲ್ಲಬ
ಹೇಳಿವ್ರ
ಹ ಬರೋ ಏನ್ ಮಾಡ ಬತಾ ಇದರಿಬ್ರ
ಏನಲ್ಲಬ್ರು
ಬರೋ
ನೀ ಹೇಳಲ್ಲಿದ್ರಬ್ರ
ತಲೆ ಅಲೋ ಊಟ ಆಯ್ತ ಬ್ರೋ ಆ ಏನ್ ಮಾಡ ಆರಾಮಿದಿರಲ್ಬ್ರ
ಆರಾಮ
ಹಾಸಾಪಡದನ್ನ ಇಲ್ಲ ನಾ ನಂದೇಾ ಯಾರಿಿಗೆ ಹದ ನೀವ ಹ ಹ್ರರು ಅ
ಅಲೋ ಬ್ರೋ
ಹಲೋ ಹಾ ಹೇಳ ಆಣ ಎನಣ
ಏನ್ ಮಾಡಕತ್ತ ಅಣ
ಹಾ ಬರ್ತಿನಿ ನಿಂದ್ರೂ ಹಲೋ ಹ ತಾವ ಯಾರು
ಹಲೋ
ಹಲೋ ಬ್ರೋ
ಹಾ ಹಲೋ ಬ್ರೋ ಹೇಳಿ ಬ್ರೋ
ಯಾವ ಮಾತಾಡ ಏನ್ ಮಾಡ್ತಿದರ ಬ್ರೋ
ಏನಿಲ್ಲ ಎಲ್ಲಿದ್ದೀರ ಬ್ರೋ
ಇಲ್ಲೆ
ಹೌದಾ ನಾ ಶಾಪುರಿಂದ ಮಾತಾಡ ಕೂತಿದ್ದೇ
ಹೌದ ಬ್ರೋ ಊಟ ಆಯ್ತ್ ಬ್ರೋ ಹೌದ್ ಬ್ರೋ ಏನ್ ಮಾಡ್ತಿದ್ರಾ
ಏನಿಲ್ಲಾ ನೋಡ್ ಹ್ಮ ಹಾ ಆರಾಮಿದ್ದಿವಿ ಬ್ರೋ ಹಾ ಹೊತೀವಿ ಬ್ರೋ
ಹೌದಾ ಬ್ರೋ
ಹಾ ಬ್ರೋ
ಏನ ಇಲ್ ನಮ ನಮ್ ಸ್ಕೂಲ್ಗೆ ಹೊಸ ಸೋರ್ ಬಂದಿದ್ದಾರೆ
ಹ್ಮ ನಾವು ಆ ಕಡೆ ಹೋಗ್ಬೇಕಂತ ಕೇಳ್ಕೊತಿದ್ದೇವೆ
ಆದ್್ರ
ಅಲ್ಲಿ ಕೂಡಬೇಡ ಇಬ್ರು
ದೂರ ಇದ್ದೀನ ಬ್ರೋ
ಇದ ಇದ್ಯಾ ಬ್ರೋ ಅಲ್ಲಿ ಹೋಗಿಬರು
ಅದು ಒಂದು ಅಲ ಬ್ರೋ ಅಕಡೆ ಓತ ನಿಂತ ಬ್ರೋ ಅಕಡೆ ಓ್ತೀವಿ
ನಾವು ಶಾಪುರ್ಿಂದ ಮಾತಾಡ ಕೂತಿದ್ದೇವೆ
ಅ
ಹಲೋ ಅಲ್ಲ ಹಾ ಹೇಳಬರು
ಮಾಡ್ತಿದ್ರ ಒಬ್್ರ
ಏನ್ ನಷ್ಟ ಆಯ್ತಾ
ಹ ಆಯ್ತ್ ಬರ ನಿಮ್ದು
ಬೆಂಗ್ಳೂರು ಹೋಗಿದ್ದೀಯಾ
ಹ್ಞ ರ
ಯಾವಾಗ ಬರದು
ಬರ್ಬೇಕು ನಾಳೆ
ನಾಳೆ ಬರ್ಬೇಕು
ಹೂಞ ಬ್ರೋ
ಇವತ್ತು
ಹ್ಮ ರ ಹ್ನ್ ಪ್ರ
ನಿನ್ ಕಾಲ ಏನಿದೆ ಸ್ವಲ್ಪ ನೋಡಿ
ನಮ್ ಕಾಲಯ ಚಪ್ಪಲಿ ಇದು ಬ್ರೋ
ಎಲ್ಿದೆ ನೋಡಿ
ಎಲ್ಲಾ ಬರೋ
ಹೌದಾಬ್ರು
ಹ್ಮಞ ರೋ
ಆರಾಮೇಿಲ್ಲಲ್ಲ
ಯಾವ ಮುಂದು ರರುವ
ಹೌದಾ ಹಾ
ನಿಮ್ದ ಊಟ ಆಯತಾ
ಊಟ ಆಯ್ತು
ಹೌದ ಬ್ರ
ಹ್ಮ್
ಏನ್ ಮಾಡ್ತಿದ್ರ ಬ್ರೋ
ಓ ಹೌದಾ ಬ್ರೋ
ಹ್ಮ್ ಮೆಣಸಿಕಾಯ ಕುತಕ್ ಬಂದಿದ್ದಿ ಬ್ರೋ
ಹಾ ಹೋಗ್ಯಬ್ರ
ಮತ್ತೆ ನಡೆದ ಸಮಾಚಾರ
ಏನಿಲ್ಲ ಬ್ರೋ ಸುಮ್ನೆವೂ ವಾಕಿಂಗ್ಮಾಡ್ತಿದ್ವಿಬ್ರ ಮಾತಾಡ್ಕಂತು
ತಂಡಿದೀರಾ ಇಲಾ
ತಿಂಡಿ ಬ್ರೋ
ಏ ಇವ್ನ್ ಯಾರೋ ಹೊಡಿತಿದ್ದವಾನೆ
ಯಾರ್ ಬ್ರೋ
ನಮ ಅಣ್ಣ ಹ ಮ ಚಾಯಿ ಪಾಯ ನಿನ್ನ ಮಾತಾಡ್ತ ಅಲ ಬ್ರ
ಇಲ್ಲಿ ಇದು ಮಾಡ ಕೂತಿದ್ದೀವು ಅಲೋ ಅಲ್ಲ ಹ ಹೇಳಿಬ್ರೋ ಏನ್ ಆರಾಮಾ
ಹೂ ಬ್ರೋ ನಿಮ್ದು ನೀವು
ನಾವು ಆರಾಮಿದ್ದೇವೆ
ಏನ್ ಮಾಡ್ತಿದ್ರಾ
ಏನಿಲ್ಲ ಹೌದಾ ಹ
ವಾಕಿಂಗ್ ಮಾಡೋಣ ಬನ್ನಿಬ್ರೋ
ವಾಕಿಂಗ್ ಬರಲ್ಪ ಆ ಹಾ ಬ್ರೋ
ನಾವವು ಸುಮ್ನೆ ಊಟಗೊಂಡು ವಾಗಿಂಗ್ ಮಾಡ್ತಾದ್ದೇವ ಬ್ರೋ
ಬಿಡು ನಮ್ಮಮ್ಮೊಲ್ಲ ಬಾಯ ಾನಿ ತಾನೆ ಬಾಯಿ ಹ ಮತ್ತೆ ಇಡೀ ಏರನ್ನೇ ಸುಡ ಬನನು
ಓ ಯಾರು ಬರಾವನು
ಬ್ಯಾಂಗ್ಳೂರ ಸೂಡ ಅಷ್ಟು ಕೆಪಾಸಿಟಿ ಇದದೆ ಅವಮ್ಮ ಬಲ್ಲಿ
ಅಪ್ಪ ಆ ಮನೇಶ್ ಸಾಂಗಬ್್ರರು
ಹಾ ನೀನ್ ಹೇಳ ಮೊದಲ್ ಸಿಗಲ್ ಮಾಡ್ರಿಬ್ರರು ಅವ್ನಿಿಗೆ ಹೇಳಿದಿ್ರಿ ನರಾಮ ಆ ಎಲ್ಲ
ಹ್ಮ ಬ್ರೋ ನಿಮ್ದ್ ನೀವು
ಅಮ
ಏನ್ ಮಾಡ್ತಿದರು ಬ್ರೋ
ಹಾ ಯಾರಬಿಡುು ಯ ಏನಿಲ್ಲ ಒಬ್ರು ಕಾರಂಜರಿ ಹ ಬ ಬ್ರೋ
ಹೌದ್ ಬರುವ
ಅನ್ನೊಂದು ನಿಮಿಷ ದ ಮ ಹಲೋ ಬ್ರೋ ಹ ಹೇಳಿ ಬ ಆ ಹೇಳಳೆ
ಏನ್ ಮಾಡ್ತಿದ್ರ ಬ್ರೋ
ಏನಲ್ಲೋಡು ಹ ಹತ್ತಿನೈದು ನಿಮಿಷರುಾಕ ಹದಿನೈನೂರು ಹದಿನೈನೂರು ಹ ಹ ಅ ಕಡೆ ಹೋಗೋ
ಆಯ್ತ್ ಬ ಊಡಯ್ತ
ಊಟ ಆಯ್ತು
ಹೌದರು
ಹ್ಮ್ ಏನ್ಸ್ ಸಮಾಚಾರ ದ ಸೂಟ ಹೋಗ ಯಾಕ
ಹೌದಾ ತೋ ತೋ ನನ್ ಕ ದೂರ್ಿಂದ ನಾ
ಹಲೋ ಹಲೋ ನಾಳೆ ನಾ ಹೊಬೇಕ ನಾವು ಬರ್ತೀನಿ ನಾ ಕಡ ಅರ ಧ್ಯಾನ ಮಾಡ ಹ ಹೇಳಿ ಸರ್ ಊಟ ಮಾಡಿದ್ರ ಮತ್ತೇನ್ ಮಾಡ್ತಾರಾದ ತಿಂಡಿ ಆಯ್ತಾ ಚಿನ್ನ ಬಂಗಾರ ಹಾ ಹಾ ಗೊತ್ತಾಯ್ತಾ ನಿಮ್ಗೆ ನಾವ ಬರ್ತಿದ್ದೀವಂತ ಹ ಹ ಹೌದಾ ಹೆಗೆ ನಾವು ಹೌದಾಹಾ ಹಾ ಕಟ್